ಹಲೋ ರೀ ಹ್ಮ್ ಆರಾಮ್ ಉಟ್ಟ ನೀವ್ ಆರಾಮಲ್ಲ
ಏನ್ ಮಾಡಡ್ದ ಕಾಲೇಜ ಅಷ್ಟ್ ಏನು
ಕಾಲೇಜ್ ಅದು ಹೋಗ್ಬೇಕ್ರಿ ಏನ್ ಮಾಡ್ತ ನಿಮ್ದೇನ್ ನಡದೈತ್ರಿ ನಿಲ್ದು ಕಾಲೇಜ್ ಅದು
ನಾನದು ಮಾಡಿ ಉಪಯೋಗ ಈಗ ಕಾಲೇಜಿಗೆ
ಹೌದಲ್ರಿ ಮತ್ತ್ಯಾನ್ ಸಮಾಚಾರ ಹೊಸ
ಏನಲ್ವ ಎಲ್ಲ ವೆದರ್ ಚೇಂಜ್ ಆಗಿದೆ ಮಾಡ ಸೀ ಅಲ್ಲ ಮನ್ಸೂ ಸ ಚಲ ನಡ ಏನ ಇಲ್ ಬ ಫುಲ್ ಕೋಲ್ಡ್ ಆಗೈತಿ ಮೊದ್ಲ ಹ್ಮ್ ಫಂಗಲ್ ಅಂದ ಇನ್ಫೆಕ್ಷನ್ ಆಗತ್ತ ಅದೇ ಎಲ್ಲ ಸ್ವಲ್ಪ ಹಂಗಗೆ ಅವಾಗ ಬಿಸಿಲು ಬರಕ್ ಬಯ ನಡವಕ್ ಈ ಪಾಪ ರೈತರದದು ಬಿತ್ತನೆ ಚಾಲು ಮಾಡ್ಯಾರ ಬರ ಹ್ಮ್ ಕಂಟಿನ್ಯೂ ಮಳಿ ಬಂದ್ರೆ ಹೈರಾಣ ಎಲ್ರಿಗ
ಈ ಕಡಿ
ಹ್ಮ್ ಹ್ಮ ಅಲ್ಲ ಕೆಡ್ತ
ಹ್ಮ್
ಚಲೋ ಇರವ ಭೈ ಹ್ಮ್ ಭೈ ಈಗೆಲ್ಲಾ ಈ ಮಾನ್ಸೂನ್ ಸೀಸನ್ ಕೇಳಳಾ ಕಡೆ ಹೋಗಬೇಕು ಒ ಈ ಕೇಳ ಇಲ್ಲಾಂದ್ರೆ ಕಡೆ ಮಂಗ್ಗಳೂರ ಹೊರನಾಡು ಶೃಂಗೇರಿ ಕಳಸ
ಕೇರಳ ಹೆಂಗ ತ್ಂದ್ರ ಅರೇಬಿಯನ್ ಸೀನ್ ಐತಿ ಕಡೆ ವೆಸ್ಟರ್ನ್ ಕಾ್ಟಟ್ ಎಲ್ಲಾ ನಡಬಾರಕಐತದ ಅಲ್ಲಿ ಫ್ಲೋಟಿಂಗ್ ರೋಡ್ ಐತಿ ಮಸ್ತ್ ಐತಿ ಎಲ್ಲಾ ಅಂದ್ರೆ ಗ್ರೀನಿಶ್ ನೀರ್ಐತಿ ಘಾಟದ ಅರಬಿಯನ್ಸಿ ಎಲ್ಲಾ ಫ್ರೆಂಡ್ಸ್ ಸೇರಿ ಹೋಗ್ಬೇಕು ಎಂಜಾಯ್ಮೆಂಟ್ ಆಗುತ್ತೆ ಆದ್ರ ಬೈಕ್ ಮೇಲೆ ಹೋಗ್ಬೇಕು ಆದ್ರೆ ನೇಚರ್ ಫೀಲ್
ಇಲ್ಲಿ ನಮ್ ಬಿಜಾಪುರ್ ನಿಂತ ಫುಲ್ ಕೇಳೋ ಇಲ್ಲ ಅಲ್ಲೇ ಹೋಗಿ ಅಲ್ಲಿ ಬೈಕ್ ರೆಂಟ್ಗ ತಗೊಂಡಿ ಹೋಗ್ಬೇಕ ಸಿಕ್ತವೆ ಅಲ್ಲಿ ರೆಂಟ್ ಸಿಕ್ತ ಅಲ್ಲಿ ಇಲ್ಲ ಹೊಡಡಕ್ ಒಂದ್ ಎರಡ್ ದಿವ್ಸ ಕೊಡ್ತಾರ ಅವ್ರು ನಮ್ದೆಲ್ಲ ಆಧಾರ್ ಕಾರ್ಡ್ ಅವು ಇವು ತೋತ ಡಾ ಮನ್ಸ ಅದ ತಗೊಂಡ್ ಬೇಕ್ ಒಂದ್ ಬೈಕ್ ಮಾಡ್ತಾರ ಅದಕ್ಕೆ ಅದು ಎಷ್ಟು ಪೇ ಅದ ಅದು ಪೇ ಮಾಡಿ ನಾವು ಒಯದ್ ಬಿಡ್ಬೇಕು ಆ ಕಡೆ ಎಲ್ಲಾ ಹಿಂಗೆ ಹ್ಮ್ ಕೇಳಸ ಬೈ ಕೊಕೋನಟ್ ಆಯಿಳ್ ಯೂಸ್ ಮಾಡ್ತಾನ ಮೊದ್ಲೇ ಸನ್ಫ್ಲವರ್ ಆಕಂತವು ಇಮುನಿ
ಮತ್ತ ಅಲ್ಲಿ ಅದು ಕೇರಳ ಫೇಮಸ್ ಐತಿ ಒಂದಕ್ ಇದಕ್ ಹೆಚ್ಚ ಅಂದ್ರೆ ಪಂಚಕ್ರಮ ಆಯುರ್ವೇದಿಕ್ ಬಾಳ ಫೇಮಸ್ ಐತಿ ಅಷ್ಟರು ಆಯುರ್ವೇದಿಕ್ ಪ್ರೆಫರ್ ಮಾಡ್ತಾರ ಅಲ್ಲಿ ಅಂತ ಅಂತ ಡಾಕ್ಟರ್ ಅದರ ಅಂದ್ರ ಹೇಳ್ತೀನಿ ಫುಲ್ ಫುಲ್ ಫುಲ್ ಅಂದ್ರೆ ಎಲ್ಲಾ ಕಲ್ತ್
ಅವು ಅಲ್ಲಿ ಪೂರ್ವಜರಿಂಬಿ ಬಂದ್ವಿ ಬಾಳ ಅವೇ ಆಯುರ್ವೇದಿಕ್. ಯಾಕಂದ್ರೆ ಗಿಡ ಮರಗಳು ಬಾಳ ಅವಲ್ಲ ಎಲ್ಲಾ ವೆರೈಟಿ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಅವ್ವ ಬೈ ಎಲ್ಲಾ ತರದ ಮೂಲಿಕೆ
ಕರೆಕ್ಟ್ ಅಲ್ಲಿ ಒಂದಂದು ಕರೆಕ್ಟ್ ಒಂದು ಫುಲ್ ರ್ವೇದಕ್ ಒಂದು ಐಕಾನ್ ಇದ್ದಂಗ ಐತೆ ಅಲ್ಲಿ ಹಿಲ್ ಸ್ಟೇಷನ್ ಬಾಳ ಎಲ್ಲ ಆದವೋ ಕೂಲ ಕೂಲ ಒಡತ ರೀರೇಟ್ಸ್ ಬಾರಿ ರಷ್ ಬಾಳ ಭಾರಿ ಬಾರಿ ಬಾರಿ ಅದಾವ ಅಲ್ಲಿ ಎಲ್ಲ
ಹ್ಮ್ ಬಾಯ್ ಅಲ್ಲಿ ಚಲೋ ಎಲ್ಲಾ ಹೊಡಾಡಿ ಮಾಡೋ ಫ್ರೆಂಡ್ಸ ಚಲೋ ಒಂದ್ ಪ್ಲಾನ್ ಹಾಕಿ
ಕತ್ತಕಲಿ ಡ್ಯಾನ್ಸ್ ಅದು ಫೇಮಸ್ ಕೇರಳ ಫೇಮಸ್
ಆ ತರ ಡ್ರೆಸ್ ಅದು ಉಟ್ಕೊಂಡ್ ಆತರ ಮಾಡ್ಬೇಕಕ್ಂದ್ರ ಅವ್ರಿಗೆ
ಏಟೀನ್ ಡಿಗ್ರಿ ಏಟೀನ್ ತರ್ಟಿ ಫ ತರ್ಟಿ ಫೈವ್ ಬಟ್ ಏಟಿನ್ ಟು ತರ್ಟಿಫೈವ್ ನೋ ಮಿನಿಮಮ್ ರೇಂಜ್ ಅಲ್ಲಿದೆ ಏಟೀನ್ ಮ್ಯಾಕ್ಸಿಮಮ್ ತರ್ಟಿ ಫೈವ್ ಹ್ಮ್ ಕೇರಳ ಕ್ಯಾಪಿಟಲ್ ತಿರುವನಂತಪುರಂ ಅಲಾ ಹ್ಮ್ ಅಲ್ಲ ಕೇರಳ ಮಲಯಾಳಂ ಮಲಯಾಳಮೇ ಮಾತರ್ತಾರೆ ಅಲ್ಲಿ ಮಲಯಾಳಮೇ
ಬಾಷೆ ಲಿಪಿ ಗಿಪಿ ಎಲ್ಲ ಚಛೋಲ
ಇದರಾಗ ಹೋಗ್ಬೇಕು ಫೇಮಸ್ ಅಲ್ಲಿ ಸಿಟೀಸ್ ಗಳು ಅದಾವಲ್ಲ ಕೊಚಿ ಕೋಚಿಕೋಡೆ ತಿರುವನಂತಪುರಂ ಅವ ಮೂರ್ ಸಿಟಿ ಅವ್ ಭಾರಿ ಅದಾವ ಅಲ್ಲಿ
ಹ್ಮ ಬೈ ಅಲ್ಲೋಗ್ಬೇಕು
ಐತಿ ಎತ್ರಂದು ಯಾವ್ದದುು ಅನಮುಡಿ ಅದು ಎಷ್ಟ ಅಂದ್ರ ಅನಾಮಡಿ ಅತ್ ಹೇಳಿ ಕೆಲೊಂದು ಬೆಟ್ಟ ಐತಿ ಪೀಕ್ ಹೈಯೆಸ್ಟ್ ಪೀಕ್ ಟೂ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈನ್ಟಿ ಮೀಟರ್ ಐತಿ ಅಂದ್ರ ಮೂರ್ ಕಿಲೋಮೀಟರ್ ಸಮೀಪ ಆಗುತ್ತೆ
ಹ್ಮ್ ಬೈ
ಹ್ಮ್ ಅಲ್ಲಿ ಹೆಚ್ಚನ್ ಹೆಚ್ಚು ಕ್ರಿಶ್ಚನಿಟಿ ಹಿಂದೂಯಿಸಮ್ ಹಂಗೇನ ಇಲ್ಲ ಬಟ್ ಆಲ್ಮೋಸ್ಟ್ ಆಲ್ ಅದಾರ ಹೆಚ್ಚು ಹಿಂದೂಯಿಸಮ್ ಕ್ರಿಶ್ಚಿಯಾನಿಟಿನೇ ಇರ್ತಾರಲ್ಲಿ ಬಾಳ ಆ ಸೈಡ್ ಮತ್ತೇನ್ ಕೇರಳ ಬಿಟ್ಟ ಮತ್ತೆ ಬೇರೆ ಊರ ಏನ್ ಗ್ರೀನಿಶ್ ಹ್ಮ್ ಟ್ರೆಡಿಷನಲ್ ಐತಿ ಎಲ್ಲ ಐತಿ ಆಯುರ್ವೇದಿಕ್ ಫೇಮಸ್ ಎಲ್ಲಾ ಫೇಮಸ್ ಐತಿ ಮತ್ತೆಲ್ಲ ಯಾರು
ಈಕಡೆ ಬಾಳ ಕೊಕೋನಟ ಸ್ಪೈಸಿ ಫುಡ್ ಸೀ ಫುಡ್ ಮತ್ತೆ ಟ್ರೆಡಿಷನಲ್ ಫೆಷ ಬಾಷ್ಟ ಪ್ರವೇಶ ಪಡ್ತ
ಖರೆ ಖರೆ
ಚಿ ಅ ಮುನಾರ್ ಅಂತ ಬರ್ತಾವ ಈ ಮುನ್ನಾರ್ ಅ ಕಡೆ ಫೋಕಲ್ ಪ್ಲೇಸಸ್ ಅಂತ ಚಲೋ ಆದ ಮಸ್ತ್
ಹೌದು ಕೇರಳದಿಂದ ಅ ಕಡೆ ಬೇರೆ ಬೇರೆ ಪ್ಲೇಸ್ ಗಳು ಏನಾಗ ನೋಡೋಂತ ಇದ್ದು ಅಂದ್ರ ಚಲೋ ಚಲೋ ಅಕ್ಕಡೆ ಸಮೀಪ ಐತೆ ಅಲ್ಲ
ಅಕಡೆ ಗಾಡ್ ಬಿ ಚಲೋ ಮಸ್ತ್ ಅಕಡೆ ಫೋಟೋ ಗಟ್ಟ ಭಾರಿ ಆತದ ಅ ಬೈ ಅಲ್ಲಿ ಕೋಸ್ಟ್ಲೈನ್ ಕೋಸ್ಟ್ಲೈನ್ ಫಾಲೋ ಮಾಡ್ತ ಬ ಐದ್ನೂರ ಎಂಬತ್ ಕಿಲೋಮೀಟರ್ ಕೋಸ್ಟ್ ಲೈನ್ ಯದ ಅ ಕಡೆ ಫುಲ್ ಒನ್ ಸೈಡ್
ಹೌದು ಎಲ್ಲ ಎಲ್ಲ ಾಡ್ ಸೆಕ್ಷನ್ದ ಕ್ರಾಸ್ ರೋಡ್ಗಳು ನೋಡ್ಬೇಕಪ್ಪ ಹೇಳ್ತೀನಿ ಬಾರಿ ಬಾರಿ ಕಲ್ಚರಲ್ ಅದೆ ಎಲ್ಲಾ ಆಕ್ಟಿವಿಟೀಸ್ ಆಗ್ತಾವ ಬಾರಿ ಅಲ್ಲಿ ಮೊದಲ ಎಷ್ಟೋ ಸೆಂಚುರಿ ಹಿಂದ ಅರಬ್ಲ್ ಅ ಕೇರಳ ಯಾರ್ಯಾರು ಆಳ್ವಿಕೆ ಮಾಡ್ಯಾರ ಗೊತ್ತನಾ ಆರಬ್ ಸ ಚೀನೀಸ್ ಯುರೋಪಿಯನ್ಸ್ು ಬಂದಾರ ಪೋರ್ಚುಗೀಸ್ ಡಚ್ ಬ್ರಿಟಿಷ್ ಅವ್ರ ಎಲ್ಲರು ಬಂದ್ಕ ಆಳ್ೆ ಆಳ್ವಿಕೆ ಮಾಡುವರಲ್ಲಿ ಅದ್ರಲ್ಲಿ ಗಿಡಗಳು ಹಚ್ಚ ಅವ್ರಿಗೆ ಬೇಕಾಗಿದ್ದ ಎಲ್ಲಾ ಗಿಡಗಳು ಆ ಏನ್ ಗಿಡದಿಂದ ಏನ್ ಉಪಯೋಗ ಆಗಂತ್ ಏನೇನ್ ಏನೇನ್ ಬೇಕತಿದ್ವಲ್ಲಾ ಅವೆಲ್ಲ ಸಿಕ್ಕ ಅವ್ರಿಗೆ ಅಲ್ಲಿ ಕೇರಳದಾಗ ಹಚ್ಚೆ ಅವೆಲ್ಲಾನೂ ಇದು ಮಾಡ್ಕೊಂಡ್ ಹೋದವರುನು ಬಾಳದಾರಲ್ಲಿ ಅಲ್ಲಿ ಒಂದು ಪೋರ್ಟ್ ಐತಿ ಕೊಚಿ ಕೊಚಿ ಕಡೆ ಕೊಚಿ ಬಲ್ಲಿ ಒಂದು ಪೋರ್ಟ್ ಐತಿ ಪೋರ್ಟ್ ಕೊಚಿ ಅಂತಾರ ಅದಕ ಹಾ ಅದಕ್ ಬಹಳದ ಒಂದು ಲಿಂಕ್ ಐತಿ ಟ್ರೆಡಿಷ್ನಲ್ ರಿಲಿಜನ್ ಕೇಳ್ಕರ ಒಂದು ಲಿಂಕ್ ಐತಿ ಅದು ಅದೇ ಅಲ್ಲಿ ಫೇಮಸ್ ಕಥಕಲಿ ಡ್ಯಾನ್ಸ್ ಅದೆ ಎಲ್ಲಾ ಫೇಮಸ್ ಆಗಿದೆ ಅಲ್ಲಿ
ಈ ಕಡೆ ಎಲ್ಲ ಚಲೋ ಬೈ ಮಲ್ಬಾರ್ ಕೋಸ್ಟ್ ಆಫ್ ಇಂಡಿಯಾ ಫಾಲೋ ಮಾಡ್ತ ಚಲೋ ಮಸ್ತ್
ಅಂದ್ರ ನಾಮ್ ಕರ್ನಾಟಕ ನೋಡಕ ಅತ್ರ ಕೇರಳ ಕಿತ್ತ ಅಷ್ಟೇ ರಿಚ್ ಇಲ್ಲ ಆಯುರ್ವೇದಿಕ್ ಹೆರಿಟೇಜ್ ಒಳಗ ಕೇರಳ ಅಂತರು ಬಾಳ ಫೇಮಸ್ ಐತಿ
ಹೂ ನಿ ಕನ ಕ ಬಾ ೇಮಸ್ ಬೈ ಕ ಮೈಸೂರ ಮೈಸೂರ್ ಪ್ಯಾಲೇಸ್ ಎಲ್ಲ ಹಿಂದಿನ ರಾಜ ರೋಡರ ಶಿವರಾಜರಸರು ಅಲ್ಲ ಬಂದಿ ಇಡ್ಡೋದರ ಮೈಸೂರು ಪ್ಯಾಲೇಸ್ ಒಂದ ಸರ್ತಿ ಫುಲ್ ಡಮ್ ಆಗ ಮತ್ ಹೊಸ ಕಟ್ಟಾರ ಸೇಮ್ ಹಾಗಿನ್ ಜನ ಆಗಿನ ಕಾಲ್ ಟೈಪ್ ಕಟ್ಟರ ಮಸ್ತ್ ಆಗ್ಯದ ನೋಡಕೆಲ್ಲ ಫಾರಿನ್ ಎಲ್ಲಾ ಬರ್ತರ ಬೈ ಮಸ್ತ್ ದಸರಾ ಭಾರಿ ಆಗತ್ತ ಏನೇನು ದಸರಾ ನಂಬರ್ ಒನ್ ಂಬಾರಿ ಬೈ ಅದು ಅಂಬಾರಿ ಏನ್ ಫುಲ್ ಗೋಲ್ಡ್ ಅದ ಬೈ ಅದು ಫುಲ್ ಗೋಲ್ಡ್ ಎಷ್ಟೋ ಕೆಜಿ ಎಷ್ಟ ಕೆಜಿ ಅದ ಅಷ್ಟ್ ಬಾರಿ ಗೋಲ್ಡ
ಮೈಸೂರ್ ಅಂತರು ಎಷ್ಟು ಫೇಮಸ್ ಐತಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕನೇ ಮೈಸೂರ್ ಅಲ್ಲ ಹೂ ಕಲ್ಚರಲ್ ಕೆ್ಯಾಪ್ಟಲ್ ಹತ್ತಾರ ಅವಂಕ ಮೈಸೂರ್ ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ನ್ ಹೆಸರು ಏನ್ ಗೊತ್ತು ಅದು ಹಿಂಗ ಮನೀಗ್ ಹೆಸರು ಇರ್ತತ್ಲಾ ಹಂಗ ಅಂಬಾವಿಲಾಸ್ ಪ್ಯಾಲಸ್ ಅಂತರ ಅದುಕ
ಹೂ ರೀ ಎಲ್ಲ ಆಗ ನೈನ್ಟೀನ್ ಟ್ಲ್ ನ ಬಂದ ಒಡೆ ಎಡೆ ಇಸ್ಟ್ ಬಂದ ಎಲ್ಲ ಮಸ್ತ ಆ
ಅವಗಿಂದು ಇತ್ತು ಅದು ಒಡೆಯರ್ ಸಾಮ್ರಾಜ್ಯದ ಅಲ್ಲ ಎಲ್ಲಾ ಅದ್ರೊಳಗೆ ಏನೇನ್ ಅದಾವ ಗೊತ್ತು ಪೇಂಟಿಂಗ್ಸ್ ಅದಾವ ಹಾ ಮೈಸೂರಂತ ಫಸ್ಟ್ ಫೇಮಸ್ ಮೈಸೂರನ್ನ ಒಂದ ಏನ ಬರ್ದ ಫಸ್ಟ್ ಮೈಸೂರ್ ಪಾಕ್
ಹ್ಮ್ ಈ ಕಡೆ ಬೆಂಗ್ಳೂರ್ ಬಂದಂದ್ರೆ ಮೈಸೂರಿಗೆ ಬರ್ತಾರ ಬೇ ಅ
ಹಾ ದಸರಾ ಸೆಲೆಬ್ರೇಷನ್ ಏನ್ ಇತ್ತಪ್ಪಾ ಅಂದ್ರ ಶೀರಾ ಮೈಸೂರ ಹೋಗ
ಹ್ಮ್
ಇಷ್ಟು ಮಸ್ತ್ ಮಾಡ್ತಾರ ಅದ
ಫಾರಿನರ್ಸ್ ಎಲ್ಲ ಟಿಕೆಟ್ ಸಾವಿರ ರೂಪಾಯಿ ಅವ ಬೈ ನಮ್ ಇಂಡಿಯಾ ಕರ್ನಾಟಕದವರ್ ನೂರು ನೂರ ಐದು ರೂಪಾಯಿ ಫಾರ
ಕರೆವು ಅಲ್ಲಿ ದಸರಾದು ದಸರಾ ಸೆಲೆಬ್ರೇಷನ್
ಬಯಿ ಆಗಿನ ಕಾಲದ ರಾಜರ್ ಮಹಾರಾಜರು ಹೆಂಗ್ ದರ್ಬಾರದ ಇರ್ತ ನೋಡು ಈಗಿನ ಈಗ್ ಬಿ ಹಂಗೆ ಹಂಗೆ ಕಟ್ಟಿದ್ದ ಬ ಅದು ಎಲ್ಲ ಹಿ ರಾಜರ ಕುಂತಿ ಆಸ್ಥಾನ ದರ್ಬಾರ ವಲ್ಲ
ರೆ ಖರೆ ಮೈಸೂರ್ ಪ್ಯಾಲೇಸ್ ನೋಡಕೆ ಫೋಟೋದಾಗ ನೋಡಿನ್ನ ನಾವು ಮುಂದ ಹೋಗಿ ನೋಡಿಲ್ಲ ಕಪಟ್ಟ ಎಷ್ಟಟ್ ಮಸ್ತ್ ಐತಿ ಮಸ್ತ್ ಐತಿ ಅಲ್ಲ ಎಲ್ಲಾ ಬರೇ ದಸರಾ ಅಂತ್ದು ಇಲ್ಲ ನವರಾತ್ರಿನೂ ಮಾಡ್ತಾರ ಮತ್ತೆ ಜಂಬೂ ಸವಾರಿ ದಸರಾ ದಸರಾ ಮಾಡ್ತಾರ್ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾರ ಮತ್ತೆ ಅಲ್ಲಿ ಒಂದು ಟಾರ್ಚ್ ಲೈಟ್ ಅಲ್ಲಿೊಂದು ಒಂದು ಟಾರ್ಚ್ ಲೈಟ್ ಪರೇಡ್ ಆಗುತ್ತ ಒಂದು
ಹ್ಮ್
ಟಾರ್ಚ್ ಲೈಟ್ ಪರಡ ಆಗುತ್ತೆ ಅದೊಂತೂ ಇಟ್ಟು ಮಸ್ತ್ ಇರ್ತೈ ಹೇಳ್ತಿನಿ ಲೈಟ ಇಂದು ವಾ ಮತ್ತ ಅಲ್ಲಿ ಎಲ್ಲಾ ಕಲ್ಚರಲ್ ಪ್ರೋಗ್ರಾಮ್ ಎಷ್ಟು ದಿವ್ಸ ನಡೀತಾವ ಹೇಳೋ ಅಂದಾಜು
ಒಂದ್ ತಿಂಳು ಫೈ ಒಂದ್ ತಿಂಗ್ಗಳು ಹ್ಮ್ ಒಂದ್ ತಿಂಗಳು ತಕ ನಡತವೆ ಈ ದಸ್ರಾ ಚಾಲು ಆಯ್ತ ಅಂದ್ರೆ ಅದಕ್ಕಿಂತ ಮೊದ್ಲೆ ಒಂದ್ ವಾರ ಒಂದ್ ಹದ್ದ್ ದಿವ್ಸ ಪ್ರಿಪ್ರೇಷನ್ ಚಾ ಭೈ
ಈ ಜಂಬೂ ಸವಾರಿ ಅದು ಏನಿಲ್ಲ ಅಂದ್ರೆ ಐ್ ಕಿಲೋಮೀಟರ್ ಫಿಕ್ಸ್ ಇದ್ದಿದ ಅದು
ಹ್ಮ್
ಇನ್ನ ಹೆಚ್ಚಿನ ಮಾಡ್ತಾರ ಎಷ್ಟು ಎಷ್ಟೋ ಜನ ಎಲ್ಲಿಿದ್ದ್ ಎಲ್ಲಿ ದಿಂದ ಬಂದಿರ್ತಾರ ಹೊರಗಿನ ದೇಶದಿಂದ ಬಂದಿರ್ತಾರೆ ಎಷ್ಟೋ ಮಂದಿ ಮಸ್ತ್ ಆಯ್ತು ಆ ಕಡೆ ಹಿಂಗಗೆ ನಮ ಬೆಂಗಳೂರು ಬಂದ್ರ ನಮ ಬೆಂಗ್ಳೂರ್ ಒಳಗಂತ್ ಬಾಳ ಟ್ರಾಫಿಕ್ ಫೇಮಸ್ ಪಸ್ಟ್
ಐ ಟಿ ಕ ಎಲ್ಲ ಕಡೆ ಒಂದಏರದ ಒ ಒಂದ್ ಕಪನಿ ಹ್ಮ್ ಐಟ ಕಂಪನಿಗಳು ಬಹ ಜಾಬ್ ಕಾಲೇಜ್ ಕಾಲೇಜ್ ಏನ ಲೆಕ್ಕ ತ ಕಾಲೇಜ್
ಟೆಕ್ನಾಲಜಿ ಕ್ಲಬ್ ಅನ್ಬೇಕಕ್ ನೋಡಪ್ಪಾ ಬೆಂಗಗಳೂ ಕರೆ ಅಂದ್ರ ಟೆಕ್ನಾಲಜಿ ಕ್ಲಬ್ ಅವ ಕರೆ ಅಂದ್ರ ಅಲ್ಲ ಎಲ್ಲ ಗ್ರೀನ್ ಸ್ಪೇಸಸ್ ನ ಬಾಳ ಅದ ಗಾರ್ಡನ್ ಗಿಡನ್ ಗ್ರೀನಿಶ್ ಐತಿ ಗಿಡ್ಗಳುೊದಾವ ಎಲ್ಲ ಅದಾವ ಆದ ಆದ್ರ ಕ್ಲೈಮೇಟ್ ಒಂದ ಕ್ಲೈಮೇಟ್ ಒಂದ ಬಾರಿ ಇರ್ತ್ ನೋಡ ಬೆಂಗ್ಳೂರು
ಹ್ಮ್ ಆಷ್ಟು
ಅಲ್ಲೆಲ್ಲಾ ಫುಡ್ ಫುಡ್ನು ಅಷ್ಟ ಇ ಇಲ್ಲ ನಮ್ ಉತ್ತರ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಬೆಂಗ್ಳೂರ್ದಾಗಂತರು
ಕಡಿಮೆ ಯಾವತರ ಫುಡ್ ಸಿಗಲ್ಲ ಈ ಎಲ್ಲಾ ಕೆಲಸ ಮಾಡೋರೆ ಎಲ್ಲ ಆ ಕಡೆ ಹೋಗಿ ಎಲ್ ಸುಂತ ಮನ್ಯಾಗ ರಟ್ಟಿ ವಯದಿ ಮನೆಯಂದ ರೊಟ್ಟಿ ಕ ರಟ್ಟಿ ವಹಯದಿ ಮಾಡ್ಕೊಳ್ತನ್ ಬೇು ಬರೆಕ್ ಅಲ್ಲಿಂದ ಅಲ್ಲಿ ಕಾನಾವಳಿ ಬಿೀ ಯ ಒಂದ್ ದಿಸಕೊಂಡು
ಈಗ ಏನ್ ನಮ ಉತ್ತರ್ ಕರ್ನಾಟಕದ್ರ ಹುಡುಗರು ಧ್ನಿ ಯಂತಕರ ಆ ಕಡೆ ಹೋದಾಗ ಎಷ್ಟ ಇದ ಆಗುತ್ತ ಗೊತ್ತೇನ ಅಲ್ಲಿ ಅದು ಊಟದ್ದೇ ಪ್ರಾಬ್ಲಮ್ ಯಾವದೇ ಯಾವ್ದೇ ಯಾರೇ ಇರ್ಲಿ ಊಟದ ಪ್ರಾಬ್ಲಮ್
ಫಿಕ್ಸ್ ಬದ
ಬದುಕ್ತಾರ ಬಟ್ಟ ಅದ್ರಲ್ಲಿ ಪೀಸ್ ಅಂತರು ಸಿಗುತ್ತ ಎಲ್ಲಿ ಎಲ್ಲಾ ತಲಿ ಸಿಗಲ್ಲ ಪೀಸ್ ಅಲ್ಲಿ ಬೆಂಗ್ಳೂರ್ ಒಳಗಂತರು ಎಲ್ಲಿ ಒಂದ ಕರಕ್ನ ಏರಿಯಾ ನೋಡ್ಕೊಂಡೆ ಇರ್ಬೇಕು ಎಲ್ಲ ಹೈಟ್ಯಾಕ್ ಫುಲ್ ಫೇಮಸ್ ಫುಲ್ ತೊಟ್ಟಿ ವಜ್ಜಿ ಎಲ್ಲಾ
ಹ್ಮ್ ಅದಾರ ಇದ್ದಿದೆ ಅದೇ
ಹೌದು
ಹಂಗ ಇರೋದೇ ಅದು ಅಷ್ಟೇ ಬೆಂಗ್ಳೂರ ಹೆಸರು ಜರ ಬಂದ ಫಾರಿನರ್ಸ ನೋಡಕ್ ಚಲೋ ಆತ ಭಿ ಇರಾಕ ಮಾಡಡಕ ಮಸ್ತ ಅದ ಹ್ಮ್ ಕರ್ನಾಟಕ ಬಂದ್ರೆ ಬೆಂಗ್ಳೂರು ಮೈಸೂರು ಯ ಹ್ಮ